ಹ ಏನ್ ಮಾಡ್ತ್ ಏನ್ ಮಾಡ್ತಿದ್ಯಾ.
ಏನಿಲ್ಲಪ್ಪ. ಇವಾಗ್ ಎದ್ದೆ ಹ್ಮ್ ಎದ್ ಬಿಟ್ ಬಾ ಊಟ ಮಾಡ್ಬೇಕು ಬಾ ಮಾಡ್ಬೇಕು. ಇನ್ನ್ ಮಾಡಿಲ್ಲ.
ಓ ಏನ್ ಫುಲ್ ನಿದ್ದೆ ಗಾಡ ನಿದ್ರೆ.
ಹಾ ನೆನ್ನೆ ನಿದ್ದೆ ಮಾಡಿ
ನಾನು ಅಷ್ಟೇ ನಾಲ್ಕ್ ಗಂಟೆಗ್ ಅಲ್ಲ ಕಾಲೇಜು. ಕಾಲೇಜ್ ಮುಗ್ಸಿ ಬಂದ್ನಾ. ಬಂದಿ ಇದು ಒಂದ್ ಪರೀಕ್ಷೆ ಇತಲ್ಲ ಇವತ್ತು ಅದ್ ಮುಗ್ಸಿ ಬರ ಬಂದೆ ಮುಗ್ಸಿ ಒಂದ್ ಅರ್ಧ ಗಂಟೆ ಇದ್ದೆ ಕಾಲೇಜಲ್ಲಿ ಅದಾಗ್ತಿದ್ದಂಗ ಬಂದೆ ಬಂದ್ ಬರ್ತ ದೆಂಗೆ ಬಂದೆ ಪಿಜಿಗ್ ಬಂದೆ ಊಟ ಮಾಡ್ದೆ.
ಹಾ
ಊಟ ಮಾಡಿ ಸ್ವಲ್ಪ ಹೋತ್ ಹಂಗೆ ಫೋನ್ ನೋಡಿ.
ಹ್ಮ್
ಮಲಗ್ದ ಒಂದ್ ಮೂರು ಗಂಟೆ ನಾಲ್ಕ್ ಗಂಟೆ ಹಂಗೆ ಮೂರು ಮೂರು ಮೂರವರೆಗೆ ಮಲಗ್ದೆ ಹಲೋ. ಹಾ ಒಂದ್ ಮೂರುವರೆ ಹಂಗ್ ಮಲ್ಗಿ ಎಷ್ಟೋ ಎಂಟು ಗಂಟೆಗೆ ಎದ್ದಿದ್ದೀನಿ ಎಂಟ್ ಗಂಟೆಗೆ ಎದ್ದಿ ಆಮೇಲೆ ವಾಪಸ್ಸ ಹೊಗು ಮತ್ತೆ ಊಟ ಮಾಡಿ ಆ ಊಟ ಮಾಡಿ ಬಂದಿ ಈಗ್ ಕೂತಿದ್ದೀನಿ ಅದಕ್ಕೆ ಫೋನ್ ಮಾಡ್ದೆ ನಿನಗೆ. ಹ್ಮ್ ಅದೇ ಏನಾಯ್ತು ಅಂದ್ರೆ ಇವತ್ತು ಆಹ ನಾನು ಹಂಗೆ ಬರ್ತಿದ್ನಾ ಬರ್ಬೇಕಾದ್ರೆ ಏನಾಗ್ಬಿಡ್ತು ಇವ್ರು ನೀ ನಿಮ್ ಬ್ರೊ ನಿಮ್ ರೂಮ್ ಅವ್ರ್ ನಿಮ್ ರೋಮೊರ್ ಇಬ್ರು ಹಾ. ಎಲ್ಲಿದ್ಯಾ
ಅ ಪಿಜಿಲ್ ಇದೀನಿ.
ಹ್ಮ್ ಅದೇ ಹೇಳಣ ಅಂತ ಫೋನ್ ಮಾಡ್ದೆ ನಿಮ್ ರೂಮಲ್ ಇಬ್ರು ಇದ್ರಾ. ನಿಮ್ದು ರೆಂಟ್ ಎಲ್ಲ ಎಷ್ಟು ಆರ್ ಸಾವ್ರ ಹಂಗೆನೋ ಇದ್ಯಲ್ಲ.
ಹಾ
ನಮ್ದು ಇಲ್ಲಿ ಮಾತಾಡ್ತಿದ್ದೆ ಆರುವರೆ ಆಯ್ ತು ಹ ಹಂಗೆ. ಅದಕ್ಕೆ ಫೋನ್ ಮಾಡ್ದೆ ವೇನ್ ಬರ್ತೀಯಾ ನೋಡು ನೀನು ಆರೂವರೆಗೆ ಅಂತ. ಹ್ಮ್ ಅದೆ ಮ್ ಈಗ ಮತ್ತೆ ಪರೀಕ್ಷೆ ಆದ್ಮೇಲೆ ರಜಾ ಇದೆ. ಎಷ್ಟೋ. ಹ ಎಷ್ಟ ದಿನ ಅಂದ್ರೆ ಆಯ್ ಈಗ ಒಂಬತ್ತು ಆ ನಮ್ಗೆ ಎಂಟನೇ ತಾರೀಕಿಗೆ ಈಗ ಒಂದ್ ಪರೀಕ್ಷೆ ಇದೆ.
ಹಾ
ಅದಾದ್ಮೇಲೆ ಒಂಬತ್ತನೇ ತಾರೀಕಿಗೆ ನಿಮಿಗ್ ಇದೆ ಅನ್ಸ ಒಂಬತ್ತನೇ ತಾರೀಕಿಂದ ಪರೀಕ್ಷೆ ಸ್ಟಾರ್ಟ್ ಇನ್ನೊಂದು. ಒಂಬತ್ತು ಹತ್ತು ಹನ್ನೊಂದು ಮೂರ್ ದಿನ ನಡ್ಯುತ್ತೆ, ಮೂರ್ ದಿನನೂ ಒಂದೊಂದ್ ದಿನ ಎರ್ಡೆರ್ಡು ಇದು ಸಬ್ಜೆಕ್ಟ್ ವಿಷ್ಯ ಎರ್ಡೆರ್ಡ್ ವಿಷ್ಯ ಒಂದೊಂದ್ ದಿನ ಎರ್ಡ್ ಎರ್ಡ್ ವಿಷ್ಯ ಅದೇ ತರ ಮೂರ್ ದಿನಕ್ಕೆ ಆರು ವಿಷ್ಯ ಮುಗ್ಸ್ತಾರೆ. ಆರು ವಿಷಯ ಮುಗ್ಸಿ ಮೂರ್ ದಿನ ಆದ್ಮೇಲೆ ಆಹ ಇದು ಗುಂಪ್ ಒಂದಕ್ಕೆ ಎಂಟ್ನೇ ತಾರೀಕೆ ಎಕ್ಸಾಮ್ ಆಗಿರುತ್ತೆ ಗುಂಪ್ ಎರುಡ್ಕ್ ಏನ್ ಮಾಡ್ತಾರ್ ಅಂದ್ರೆ ಹದ್ಮೂರ್ನೇ ತಾರೀಕಿಗ್ ಮಾಡ್ಬೊದು. ಹ ಅನು ಮ್ಯಾಮು ಹದ್ಮೂರ್ನೇ ತಾರೀಕಿಗೆ ಮಾಡುದ್ರೇನು ಅಕಸ್ಮಾತ್ ಮಾಡಿದ್ರೆ ನೀ ನೀವು ನೀವು ಗುಂಪ್ ಒನೆವ್ರ್ ನೀವೆಲ್ಲಾ ಏನ್ ಮಾಡ್ಬೇಕು ಒಂದ್ ಒಂದಿನ ಜಾಸ್ತಿ ಇರ್ಬೇಕು ನೀವು.
ಇಲ್ಲ ನಾವ್ ಗುಂಪು ಒಂದೋರ್ ನಾಳೆ ಬರುದ್ರು ನಡ್ಯುತ್ತೆ.
ಹ ನಾಳೆ ನಿಮಿಗೆ ಯಾವ್ದಿರೋದು.
ನಾಳೆ ಯಾವ್ದೂ ಇಲ್ಲ.
ಅಲ್ಲ ನಾಳೆ ಯಾವ್ವಾರ. ಶುಕ್ರವಾರ ನಾಳೆ.
ನಾಳೆ ಶುಕ್ರವಾರ.
ಹ್ಮ್ ಶುಕ್ರವಾರ ಗುಂಪ್ ಒಂದ್ರ್ ನೀವೆಲ್ಲ. ಬರಿಯಕ್ಕೆ ಹ್ಮ್. ರೆಡಿ ಇದ್ರುನು ನೀನ್ ರೆಡಿ ಇದ್ರುನು ಬೇರೆಯವರೆಲ್ಲಾ ಇರ್ಬೇಕಲ್ಲ ನಿಮ್ ಗುಂಪೋರು.
ನಾನ್ ಕೇಳ್ದ ಅವ್ರು ಯಾವಾಗ್ ಬೇಕಾರ ಬಂದ್ ಬರಿಬೋದು ಅಂತ ಹೇಳಿದ್ರು.
ಹ್ಮ ಅದೇ ಹಂಗ್ ಆಗುತ್ತೆ ಎಲ್ರೂ ಒಪ್ಪಲ್ಲ ನಮ್ದು ಅವತ್ತು ಆಹ.
ನಾನ್ ಬರಿತೀನಂದೆ. ಸರಿ ಆಯ್ತು ಬಂದ್ ಬರ್ದ ಬರ್ದ ಹೋಗು ಅಂದರು
ಹ ಬರ್ದ್ಂಗ್ ಮಾಡಷ್ಟೆ ಒಬ್ಬನೇ ಹೋಗು
ಆದ್ರೂ ನಾವು ಹದಿಮೂರನೆ ತಾರೀಕವರೆಗೂ ಇರ್ಲೇಬೇಕು
ಹಾ ಹೌದು ಅದ ಇದಿದೆ ಆ ವರ್ಟಿಕಲ್ ದ ರಿವ್ಯೂವು
ಹಾ
ಹಂಗಾಗ ನಮಗೂ ಅದೇ ಹಾಕದ್ರ ಆ ನೋಟಿ ಮೆಸೇಜ್ ಹಾಕಿದ್ರು ಏನಂತ ಅದ್ ಮೂರನೇ ತಾರೀಕು ಹೌದು ಇದಿದೆ ನಿಮ್ದು ಹ ನೀವು ಬಂದಿ ಪ್ರೆಸೆಂಟಷನ್ ಮಾಡಿ ಹ ಕೊ ಪ್ರಶ್ನಗಳು ಕೇಳ್ತಾರ ಅದಕ್ ಉತ್ತರ ಕೊಡ್ಬೇಕು
ಹ್ಮ್
ಅನ್ಕೊಂಡ ಸುಮ್ನೆ ಆಗಿದ್ದೀನಿ ಅಷ್ಟೇ
ಹ ಹ ಹೊರಗಡೆ ಹೋಗಿದ್ದಾರೆ ನಾನು ಇವಾಗ ಎದ್ದೆ
ಹ ಅದೆ ಮಾವನಿಗೂ ಹಾಕಿದ್ದೆ ಅವಾಗ ಹೇಳ್ದ ಹಿಂಗ್ ಹೋಗಿದ್ದಾನ ಹೊರಗೆ ಹ್ಮ್ ಇಲ್ಲ ಬಂದಿದ್ದೀವಿ ನಡ್ಕೊಂಡು ಹೋಗಕ್ಕೆ ಅಂದ್ರೆ ವಾಕ್ ಮಾಡ್ತ ಅಂದ್ರೆ ವಾಕ್ ಮಾಡ್ತಿದೀವಿ ಅವ್ನು ಇನ್ನ ಮಲಗಿದಾನೆ ಅಂತ ಹೇಳ್ತಿದ್ರು ಅದಿಕ್ಕೆ ನೀನಗ ಮಾಡತ ಮಲಗಿದಾ ನೀನ್ ನ್ ಏ ಹುಷಾರಿಲ್ಲ ಅನು ತಾನ ಅನ್ಕೊಂಡ ನಾಲ್ಕೊಂಡು ಮಾಡಿದೆ
ನಾ ಇವಾಗ್ತಾನೆ ಎದ್ದೆ ಎದ್ ಬಿಟ್ ಊಟ ಮಾಡ್ಬೇಕು ಇವಾಗ ಅವನ್ಗೆ ಊಟ್ ಏನ್ ಮಾಡಿದಾರ ನೋಡ ಇಲ್ಲ ನಾನು ನೀವಾಗ ಎತಿದ್ದೀನಿ
ಹ್ಮ್
ಅವ್ರಿಗೆ ಗಿಫ್ಟು ಅಂತ ಹೇಳ್ಬಿದ್ದೆ
ಆದ್ರೆ ಎಪ್ಸಿಲ ನಿನ್ನ
ಹೋಗ್ಬಿಟ್ಟು ಹೊರಗ್ಬಿಟ್ಟ ಬ
ಹಾ ಮತ್ತೆ ಏನ್ ಮಾಡ್ತಾರೆ ಈಗ ಊಟ ಕಲ್ಯಾಗಿ ಬಂದಿದೆಯಲ್ಲ
ನ ಹೊರ ಕಡೆನ
ಹೊರಗಡೆದು ಅಷ್ಟು ಒಳ್ಳೇದಲ್ಲ
ಹ್ಮ್ ಏನೋ ಮಾಸತ್ ತಕೊಂಡ್ ಬರ್ತಿನಿ.
ಹ್ಮ್
ಮಾಸತಗಮ್ಮ್.
ಹಂಗೆ ಮಾಡು ಇಲ್ಲಾಂದ್ರೆ ಇಲ್ಲಿ ಬೇಕ್ರಿ ಹತ್ರ ಬಾ ಇಲ್ಲಿ ಮಜ್ಗೆ ಕೊಡ್ತಾರೆ ಮಜ್ಗೆ ಕುಡಿ.
ಹ್ಮ ಅದ್ನೇ ಮಾಡದು.
ಹ್ಮ್ ಏ ಹೊರ್ಗಡೆ ಆದ್ ಸುಮ್ನೆ ತಿನ್ಬಾರ್ದ. ತಪ್ಪಾ ಸುಮ್ಮನ್ ಬಾಳ ಎ ಅದು ಅಷ್ಟ ಒಳ್ಳೇದಲ್ಲ ಆರೋಗ್ಯಕ್ಕೆ ಹ್ಮ್.
ದು ಊಟಾ.
ನಾವುದ್ ನಂದು ಅದೇ ಏನಾಯ್ತಂದ್ರೆ ಎಂಟ್ ಗಂಟೆಗೆದ್ನ ಅದಾದ್ಮೇಲೆ. ಎ ಊಟ್ ಹೊಟ್ಟೆ ಹಸಿತ್ತಿತ್ ಇವ್ರಿಗೆ ಕರ್ದ ಇವ್ರ ಇದ್ದರು ಹೋಗ್ ಬಾ ನಾ ಬರಲ್ಲ ಅಂದ ನಿತಿನ್ ಅವನಿದ್ದನು ಆ ಇನ್ನೊಬ್ಬ ಏನಂದ ಮಧ್ಯಾಹ್ನನೇ ಜಾಸ್ ಸ್ತಿ ತಿಂದ್ದೀನಿ ಆಗಲ್ಲ ನೀನೆ ಹೋಗ್ಬಾ ಅಂತ ಅಂದ ಸರಿ ಅಂತ ನಾನು ಹೋದೆ ಹ ಚಪ್ಪ ಚಪಾತಿ ಮಾಡಿದ್ರು ಚಪಾತಿ ಜೊತ್ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡಿದ್ರು ತೊ ಇದೇನಪ್ಪ. ಹಾ ಹಲೋ ಅದೇ ಆಲೂಗದ್ದ್ ಪಲ್ಯ ಮಾಡಿದ್ರಾ ನನಗೆ ಅದೊಂತರ ಇಷ್ಟ ಆಗ್ಲಿಲ್ಲ ಆಲೂಗಡ್ ಅದು ಮಾಮೂಲಿ ಮಾಡಿರ ದೋಸೆ ಜೊತೆ ಮಾಡ್ತಾರಲ್ಲ ಆ ತರ ಇರ್ಲಿಲ್ಲ ಆಲೂಗಡ್ಡೆ ಪಲ್ಯ ಒಂತರಾ ಬೇರೆ ತರ ಇತ್ತು. ಇಷ್ಟ ಆಗ್ಲಿಲ್ಲ ನಾನ ಏನ್ ಮಾಡ್ದ. ಅ ಸಾಂಬಾರ್ ಜೊತೆನೆ ತಿನ್ನೋಣ ಅಂತ ಮೂರ್ ಚಪಾತಿ ಸಾಂಬಾರ್ ತಿಂದೆ ಆಮೇಲೆ ಸ್ವಲ್ಪೇ ಸ್ವಲ್ಪ ಅನ್ನ ಹಾಕ್ ಕೊಂಡಿದ್ದೀನಿ. ಆ ಸಾಂಬಾರ್ ಜೊತೆ ಈ ಚರಿ ಅನ್ನ ಲ್ಲ ಸ್ವಲ್ಪೇ ಸ್ವಲ್ಪಾ. ಆ ಒಂಥರ ತಿನ್ನಕ್ ಆಗ್ಲಿಲ್ಲ ಅನ್ನ ಸಾರ್ ತಿಂದಿದ್ದೆ ತಿಂದಿದ್ದೆ ದಿನಾ ದಿನ ದಿನಾ ಅದೇ ತರ ಮಾಡಿದ್ರೆ ಎಲ್ಲಿ ತಿನ್ನಕ್ ಆಗುತ್ತೆ. ಅದೇ ತರ ಇತ್ತು ತಿನ್ನಕ್. ಕ ಆಗ್ಲಿಲ್ಲ ಸ್ವಲ್ಪ ತಿಂದೆ ಮಿಕ್ಕಿದ್ ಬಿಸಾಕ್ಡೆ. ಬಿಸಾಕಿದ್ದು ನೋಡ್ಬಿಟ್ಟು ಬೈಯಕ್ ಸ್ಟಾರ್ಟ್ ಮಾಡಿದ್ರು ಓಯೆ ಎನ್ ಹಿಂಗೆ ಹಂಗಗೆ ಹಿಂಗೆ ಹಂಗ ದಿನ ಬಿಸಾಕದ್ರ ಹಂಗೆ ಹಂಗೆ ಹಂಗೆ ಅನ್ಕೊಂಡು ನಾನಿದ್ದವನು ಆಯ್ತು ಬಿಡಿ ಸ್ವಲ್ಪನೇ ಬಿಸಾಕಿದ್ದು ಅಂದೆ ಅವ್ನು ಹಿಂಗೆ ನೀ ಹಿಂಗೆ ಮಾಡ್ತೀರಾ ನೈಟ್ ಹೊತ್ತು ಬಂದವರಿಗೆ ಇರ ಅ ಊಟನೇ ಇರಲ್ಲ ಹಂಗೆ ಹಿಂಗೆ ಅಂತ ಏನಾನ ಅಂದ್ರು ನನ್ ಪಾಲಿಂದ ನಾನು ಏನೋ ಮಾಡ್ಕೊತೀನಿ ನೀವು ಜಾಸ್ತಿ ಮಾಡ್ಬೇಕ ಎಲ್ರುೂ ಹಂಗೆ ಅಂದೆ. ಅದ್ ಹೆಂಗೆ ನೀನ್ ತಿನ್ನಕ್ಕ ಆಗಿಲ್ಲ ನಾನ್ ಜಾಸ್ತಿ ಬಿಸಾಕ್ತೀನಿ ಅದು ಬೇರೆ ಪ್ರಶ್ನೆ ಈಗ. ತಿನ್ನ ತರ ಇದ್ರೆ ಯಾರಪ್ಪ ಬಿಸಾಕ್ತಾರೆ ನನಗೇನು ತಲೆ ಕೆಟ್ಟಿದೆ ತಿನ್ನ ತರ ಇದ್ರೆ ಬಿಸಾಕಾಕೆ. ಆ ತಿನ್ನ ತರಾನೇ ಇರಲ್ಲ ನಾನೇನು ಮಾಡಲಿ ಹೇಳು.
ಹ ಹಾ.
ತಿನ್ನತರ ಇಲ್ಲಲ್ಲ ನಾನು ಏನ್ ಮಾಡ್ಲಿ ತಿನ್ನತರಾನೇ ಇರಲ್ಲ ಅದಿಕ್ ನಾನ ಏನ್ ಮಾಡತೀನಿ ಅಂದ್ರೆ. ಹ ಸ್ವಲ್ಪ ಅಂದ್ರೆ ನಾನು ಹಂಗಗೆ ಫುಲ್ ಪೂರ್ಣ ಬಿಸಾಕಲ್ಲ ಸ್ವಲ್ಪ ಇಷ್ಟಾಗುತ್ತೋ ಅಷ್ಟು ತಿಂತೀನಿ ಹ ಮ ಕಿದ್ದು ಆಗಲ್ಲಲ್ಲಪ್ಪ ತಿನ್ನಕ ಎಷ್ಟೊಂದ ನನಗೆ ಸೇರ್ಸ್ಕೊಳ್ಳ
ಹೌದೌದು
ನಾದಕ್ಕೆ ಏನ್ ಮಾಡಿದೆ ಬಿಸಾಕ ಿ ಅಷ್ಟೇ ಏನ್ ಮಾಡ್ಲಿ ಹೇಳು ಸ್ವಲ್ಪನೇ ಹಾಕೊಂಡಿರ್ತೀನಿ ಸ್ಟಾರ್ಟಿಂಗು ಆದ್ರೂ ಚಿನ್ನಕ್ಕ ಆಗಲ್ಲ ಆಯ್ತಾ ಊಟ ಇದೆಯಾ ಏನ್ ಮಾಡ್ತಿದ್ದೀ ಮತ್ತೆ
ನಾನ್ ಇನ್ನು ಊಟ ಮಾಡ್ತಾ ಇಲ್ಲ ಇವಾಗ ಎದ್ದಿದ್ದೀನಿ ಮುಖನ ತುಳ್ಕೋಬೇಕು
ಹಾ
ಯದ್ ಬಿಟಿನಿ ನನ್ ನಿಧಿ ಗಣಗ ಅದಿನಿ ಟೀ ಎಲ್ಲ ಕುಡಿಬೇಕು ಇವಾಗ
ಹ ಚಾಕುಡಿಯಕ ಬಂದ್ರೆ ಫೋನ್ ಮಾಡು ನಾನು ಬರ್ತೀನಿ
ಇಲ್ಲೇ ನಿಮ್ ಬೇಕ್ರ ಇಲ್ಲ ಅಲ್ಲ ಕುಡಿಯೋದು
ಇಲ್ಲ ಅಣ್ಣ ಒಬ್ಬನೆ ಹೋಗ್ಬರ್ತಿನಿಅಂಸ್ತಾದೆ
ಆ ಹಂಗಂದ್ರೆ ಹೋಗ್ ಬಾ ಇಲ್ಲೇ ಇಲೆ ಸಿಗರೇಟ್ ಇಲ್ಲ ಇಲ್ಲ ಕುಡಿಯಂಬ ಬಿಡು
ಮತ್ತೆ ಎನ್ ಸಮಾಚಾರ
ಇಯನ್ರಪ್ಪ ನಿಮ್ಮದು ಏದ್ರಪ್ಪ
ಹ್ಮ್ ಊರ್ ಕಡೆ ಎಲ್ಲ ಮಳೆ ಹೆಂಗಿದೆ
ನಮೂರುಕಡೆ ಎಲ್ಲ ಸಕ್ಕತಅಗಿ ಮಳೆ ಆಗ್ತದೆ
ಹ್ಮ್
ಇಲ್ಲಿ ಮಳೆ ಇವಾಗೆಲ್ಲಾ ಬೆಳೆಗಳೆಲ್ಲ ಬಿತುತ್ತವೆ ಮನೆಯವುರೆ
ನಮ್ ಕಡೆನು ನಮ್ ನಮ್ದ ಏನ್ ಮಾದೇ ಗೊತ್ತಲ್ಲ ನಮೂರಕಡೆಯಲ್ಲ ಯಂಗೆ ಫುಲ್ ಬರಿ ಮಳೆನನೆ ಜಾಸ್ತಿ ಅಂಗೆಲ್ಲ ಮಳೆೆಗೆ ಏನ್ ತೊಂದ್ರೆ ಇಲ್ಲ ನಮ್ಮೂಊರಿಗೆ ನನಗೆ ಇಲ್ಲಿ ಬಿಸ್ಲು ತಡ್ಕೋಕ್ ಆಗಿರ್ಲಿಲ್ಲ ದಿನ
ನಮ್ಮೂರ್ ಸೈಡ್ ಮಳೆನೇ ಆಗ್ತಿ ಅಂದ್ರೆ ನಿಮೂರು ಸೈಡ್ ಆಗ್ತಿ
ಅದೇ ಹೇಳ್ತಿರ ನಮ್ಮೂರ್ ಸೈಡ್ಲ್ಲ ಆರಾಮಾಗಗತ್ತೆ ಮಳೆ ಆ ಆಮೇಲೆ ಅ ಆದ್ರೆ ಏನಂದ್ರೆ ಚಳಿ ಜಾಸ್ತಿ ನಮ್ಮೂರ್ ಕಡೆ ಇಲ್ಲಿ ಬಿಸಿಲು ತಡ್ಕೊಳಕೆ ಆಗಲ್ಲ ನನಗಷ್ಟೆ
ನಮ್ಮೂರು ಕಡೆ ಜಾಸ್ತಿ ಪಿಸ್ತುಲ್ ಇಲ್ಲಿ ಚಡಿ ತಡ್ಕೊಬ ಯಲ್ಲ
ಹ ನಿಮಗೆ ಹಂಗೆ ನನಗ್ ಉಲ್ಟಾ ಉಲ್ಟಂ ಪಲ್ಟಾದ
ಊರಲ್ಲಿ
ಯಾರು ನಿನ್ ದುಸ್ತ್ ನಿಮ್ ರೂಮರಾ
ನಿನ್ ರೂಮ್ ಅವರು ಊಟಕ್ಕೆ
ಅವರೆಲ್ಲ ಹೋದ್ರಪ್ಪ
ವರಗೆ
ಹ ಹಾ ಇಲ್ಲ ಎಲ್ಲ ವಾ ಇದು ಹೋಗ ವಾಕ್ ಹೋಗ್ ಬರ್ತೀವಿ ಅಂತ ಹೋದ್ರು
ಹ್ಮ್ ಅವ್ರ ದಿನಾ ಸಿಗ್ತಾರೆ ವಾಕ್ ಹೋಗಬೇಕಾದರೆ ಹ್ಮ ಇವರಿ ಇಬ್ರು ಬ ಬೇಗ ಹೋಗ್ತಾರ ನಮ ನಮ್ಮ
ಹ್ಮ
ಹೋದ್ಮೇಲೆ ನಾನು ಲೇಟ್ ಮಾಡೋಗ್ತೀನಿ ಊಟ ಮಾಡ್ಬೇಕು ಹೋಗ್ಬೇಕಾದ್ರೆ ಅವ್ರೇನ ಒಬ್ಬನೇ ಹೋಗ್ತಿದೆ ಅಂತಿದಿದ್ದಾರೆ ಇಲ್ಲಪ ಅವರ್ ಬೆಳಿಗ್ಗೆ ಬೇಗ ಮಾಡ್ಬಿಟ್ಟು ಬೇಗ ಹೋಗ್ತಾ ನ ಲೇಟ ಹೋಗ
ಹ್ಮ್ ಹೌದು ನಂದು ಇವ್ರು ಹೋದ ಮತ್ತಿನ್ನೇನು ಕರೆಯಲಿಲ್ಲಲ್ಲ ನಾನು ಸುಮ್ಮನಾದೆ ಹೋಗಲಿರ
ಬಿಟ್ಟ ಹೋಗುವ ಅಂದ್ರೆ ಹಂಗೆ ಹೋಗ್ಬಿಟ್ಟೆ ಮತ್ತೆ ನಮ್ಮ ಅಪ್ಪ ಫೋನ್ ಹಾಕಿದ್ರು ಇವಾಗಲೇ
ಹಾ
ಅವಾಗ ಎದ್ದೆ ನಾಮ್ ಅಪ್ಪನೂ ಬಯದ್ರು ಯಾಕೆ ಇಷ್ಟು
ಹೌದು ನನಗೂ ಆಗ್ಲೇ ನಮ್ಮ ಮನೆಯಲ್ಲೂ ಫೋನ್ ಮಾಡಿ ಬೈದ್ರು ಏನ್ ಇಷ್ಟೊನ್ ಮಲಗ್ತೀಯಾ ಅಂತ
ಅಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಬರ ಮಲ್ಗಾಕ್ ಹೋಗ ಯ ರಾತ್ರಿ ಏನ್ ಮಾಡ್ತಯ ರಾತ್ರಿ ಏನ್ ಮಾಡ್ತಯ
ಊಟ ಮಾಡ್ದ ನೀನ್ ಮಾಡ್ತಿದಯ ಊಟ ಮಾಡ್ತಿದಯಾ
ಹ ಅದ್ರ ಜೊತೆ ಇನ್ನು ಏನೋ ಮಿಕ್ಸ್ ಮಾಡೋರು ಚೆನ್ನಾಗಾಗಿರಲ್ಲ ಅದು ಆಲೂಗಡ್ಡಿ ಪಲ್ಯ
ಹ್ಮ್ ಸರಿ ಇಲ್ಲಿ ಇದು ಚಾಕುಡಿಯಗೆ ಬಂದ್ರೆ ಫೋನ್ ಮಾಡ
ಬ ಮತ್ತೆ ಬಿಟ್ರೆ ರೈಸು ಸಾಂಬಾರು ಬೇಳೆ ಸಾಂಬಾರು
ಹ್ಮ್
ಸಾಂಬಾರ ಹೋಗಲ್ಲಪ್ಪ ಹ ಸರಿ ಸರಿ